ಹಲೋ ಹಾ ಹೇಳಣ್ಣ ಆರಾಮಣ್ಣ ನೀವು ಅಣ್ಣ ನೀವು ಅರಾಮಿರಣ್ಣ
ಹ್ಮ್ ಆರಾಮೇ ನೋಡಪ್ಪ ನೀ ಏನ್ ಆರಾಮೀದಿಯಾ
ಹಾ ಆರಾಮ್ ನೋಡೋಣ
ಹಾ ಊಟ
ಹ್ಮ್ ಊಟ ಇಲ್ಲಣ್ಣ ನಿಮ್ದೇನ
ಹಾ ನಮ್ದನ್ ಇಲ್ಲಪ್ಪ ಅಡ್ಗೆ ಮಾಡಕೊಂತರ
ಹ್ಮ್ ಹ್ಮ್ ಹ್ಮ್
ಹ್ಮ್ ಮತ್ತೆ ಏನಣ್ಣ ಸಮಾಚಾರ
ಏನಿಲ್ಲ ನೋಡೋಣ ಸುಮ್ನೆ ಇದ್ದೆ ಹೊಲಕ್ಕ ಮನೆಗಿದ್ವಿ
ಹ್ಮ್ ಹ್ಮ್ ಹ್ಮ್ ಅಲ್ಲ ಎಲ್ಲಿ ಕೆಲ್ಸ ಮಾಡ್ತೇ ನೀವ
ಹ್ಮ್ ಹೊಲದಾಗ ಕೆಲಸ
ಹ್ಮ್ ಮತ್ತೆ ನಿಮ್ಮ್ ಊರಿಂದ ಸಿಟಿ ಎಷ್ಟ್ ಕಿಲೋಮೀಟರ್ ಆಗುತ್ತ
ಹ ಆತಣ ಒಂದು ಮೂವತ್ ಮೂವತ್ ಕಿಲೋಮೀಟರ್ ಮ್ಯಾಲ ಆತಣ್ಣ
ಹ್ಮ್ ಸಿಟಿ ಹಂಗ ಅದ ಏನು ತುಂಬಾ ದೊಡ್ಡದ ಸದ ಅಷ್ಟೇ ಸರಿಯಾಗಿ
ಹಾ ದೊಡ್ಡದ ಐತಣ್ಣ ಒಂದು ಲೆಕ್ಕದಲ್ಲಿ
ಹ್ಮ್ ಹ್ಮ್ ಅದೇ ಯಾವ್ದ ಬಿಸ್ನೆಸ್ ಹಾಕಿರ ನೆಡಿಯಗದ ಇಲ್ಲಿ
ಹನೆಡಿತಾವ್ ನೆಡಿತಾವ್ ನೆಡಿತಾವನ್ನ ಆರಾಮ ನೆಡಿತಾವಾ
ಅದೇ ನಾನು ಬೈಕ್ ಮೆಕ್ಯಾನಿಕ್ ಕೆಲ್ಸ ಮಾಡ್ತೀನಲ್ಲ
ಹ್ಮ ಹ್ಮ
ಅದೇ ಊರಾಗ ಕೆಲ್ಸ ಮಾಡ್ಕೊಂತೀನಿ ಊರಾಗ ಅಂತ ಪರಿ ಏನ್ ಗಿರಹಕಿ ಲಾಭದ ಏನ ಆಗಲಾ ಅದ ಹಾ
ಹ್ಮ ಹೌದ ಹೌದಣ್ಣ ಅಲ್ಲಿ ಹಳ್ಳಿ ಕಡ್ದಾಗ ಯಾವ
ಹ್ಮ್ ಅದೇ ಸಿಟಿ ಕಡೆ ಹೋಗಬಕಂತ ಮಾಡಿ ನೀವಾಗ
ಹ್ಮ
ಹ್ಮ ಹ ಸಿಟಿ ಕಡೆ ಹೋದ್ರ ಜಾಸ್ತಿ ಇಲ್ಲಲ್ಲಾ ಕಸ್ಟಮರ್ನು ಬರ್ತಾರ
ಹ್ಮ್
ಹ್ಮ್ ಬೈಕ್ನ ರಿಪೇರಿ ಬರುತ್ತಾವ ಏನಾದ್ರೆ ಆಯಿಲು ಪೆಟ್ರೋಲು
ಹಾ
ಹ ಮತ್ತೆ ಅವು ಸಾಮಾಾನಿ ಹೆಂಗ ಗಾಡಿ ಸಾಮಾನ್ಿಗಳವೆೆಲ್ಲಾ ಮಾರಾಟ ಮಾಡಿದ್ರೆ ಸ್ವಲ್ಪ ಹ್ಮ್ ಏನಾದ್ರೂ ಒಂದು ಲಾಭ ಬರುತ್ತ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ಹಳ್ಳೇಲ್ಲಿ ಮಾಡಿದೀನಲ್ಲಾ ಇಲ್ಲಿ ಜಾಸ್ತಿ ಕಸ್ಟಮರ್ ಬರ್ತ ಲ್ಲ ದಿನ ಏನಂದ್ರೆ ಎರಡು ಮೂರ ಅಷ್ಟೇ ಬರುತ್ತದ
ಹ್ಮ ಹೌದೌದು
ಹ ಆದ್ರೆ ಅಲ್ಲಿ ಕೆಲವೊ್ ದಿವ್ಸ ನನ್ನ ಹತ್ರ ಇಲ್ಲಿ ಸಾಮಾನ್ ಸಾಮಾನುಗಳನು ಇರಲ್ಲ ಮತ್ತೆ ಏನಾದಾರರು ತರಬೇಕ ಮತ್ತೆ ಸಿಟಿಗ್ ಹೋಗ್ಬೇಕಕ್ ಆದ
ಹ್ಮ
ಮತ್ತ ಅಲ್ಲೇ ಸಿೀಟೆಗೆ ಮಾಡಿದ್ನಿ ಅಂದ್ರೆ ಸಿೀಟೆಗೆಲ್ಲ ಅನುಕೂಲ ಆಗ್ತದ
ಹ್ಮ ಹಾ
ಅಲ್ಲ
ಎಲ್ಲಾ ಆದಣ ಸಿಟ್ಟಿ ಮಾಲ್ ಎಲ್ಲಾ ಬಾಳ ಒಂದ ಯಾವ್ದ ನಡತಿದಣ ಬ ಇನ್ನೊ ನೀವ ಏನ್ ಯಾವ್ದ್ ಅಂಗಡಿ ಹಾಕಿದ್ರ ನಡತಿತ್ ನಾವವು
ಹ್ಮ್
ಹ್ಮ ಆಗ್ಬೋದಣ್ಣ ಹಂಗೇನಿಲ್ಲ
ಹ್ಮ್ ಹ್ಮ್ ಅದೇ ಆಕ್ಬೇಕಲ್ಲ ಮಾಡಿನಿ ಇವಾಗ ಸಿಟಿ ಇವಾಗ ನಾಾನನ್ ಇರಲ್ಲ ಸಿಟ ಒಂದ್ ಐದ ಕಿಲೋಮೀಟರ್ ದೂರ ಆಗುತ್ತಾ
ಹ್ಮ್ ಹ್ಮ್ ಹ್ಮ್
ಹ್ಮ ಮತ್ತೆ ನೀ ನೀ ಇರಲ್ಲ ಸಿಟಿ ಸ್ವಲ್ಪ ಹತ್ರ ಆಗತ್ ಅಂದ್ರೆ ಮತ್ತೆ ಅಲ್ಲೆಲ್ಲಾ ಬಾಡಿಗೆ ಹಡ್ ಹೆಂಗಂತ ನೀನು ವಿಚಾರ್ಸ್ಕತಿ ವಿಚಾರ್ಸ್ಕೊತಿದವಿ
ಹ್ಮ್ ಹ್ಮ
ಅದೇ ಇವಾಗ ಹೆಂಗ್ ನಡದತೆೆ ಸಿಟಿಯಲ್ಲಿ ಬಾಡಿಗೆ
ಬಾಳ ನೀ ಜಾಗ ಅದು ಜಾಗ ಹೆಂಗ್ ಎಷ್ಟು ಬೇಕ ನ ಜಾಗದ ಮೇಲೆ ಇರುತ್ತ
ನನ್ಗೇನಿಲ್ಲ ನಾ ನಾನು ಒಬ್ಬನೇ ಇರ್ತನಿವಾಗ ಒಂದು ಬೆಡ್ರೂಮು ಒಂದು ಹಾಲು ಕಿಚನ್ ಮಳಗೆ ಅಟ್ಯಾಚ್ಮೆಂಟ್ ಬಾತ್ರೂಮ್ ಇದ್ರೆ ಸಾಕ್ ನನಗ
ಹ್ಮ ಅದ ಅಂಗಡಿ ಸಪ್ರೇಟ್ ಏಣ ಮತ್ತ
ಹ್ಮ ಹಾಗೂ ಹ್ಮ ಇದು ರೂಮ್ ಎಲ್ಲ ರೂಮ್ ಎಲ್ಲಾ ಈ ಕಡೆ ಎಲ್ಲಾ ಒಳಗೆ ಸಿೀಟ್ ಆಾಗಿದ್ರ ನಡುತ್ತಾ
ಹಾ
ಹ ನನ್ಗೆ ಅದ ಅಂಗಡಿ ಹಾಕ್ಲಾಕ್ಕ ಸ್ವಲ್ಪ ದೂರ. ಒಂದು ಜಾಸ್ತಿ ಬುಿಸರ ಇರುತ್ತಲ್ಲ. ಜಾಸ್ತಿ ಜನ ಓಡಾಡೋದು ಬರ ಬರದು
ಹ್ಮ ಹ
ಆತರ ಇದ್ರ ನಡತ್ ನೋಡಪ್ಪಾ
ಮನೆ ಬಾಡಿಗೆ ಹೆಲ್ಪ್
ಹೆಲ್ಪ್
ಹ ಹಾಕಣ್ಣ ಜಾಗಜಾ ಯುಟುಜೂ ಜಾಗ ಅಂತ ಇರ್ತದಣ ಜಾಗನಿಂದ ಮತ್ತ್ ನೀವು ಶಾಪ್ ಹಾಕೇಬೇಕು ನೋಡಣ್ಣ ನಾವು.
ಹ್ಮ್ ನಾವು ನಾವ್ ಸ್ವಂತ ಶಾಪ
ಹು ನಿ ನಿಮಲು ಜಾಸ್ತಿ ಇಷ್ಟು ಜಾಗ ಅಂತ ಕೊಡ್ತಾರಣ ಹ ಅದ್ರಲ್ ನೀವಿಲ್ ಎಷ್ಟು ಬೇಕು ಅಷ್ಟು ಪತ್ರ ಸುಡ್ಕೊಂಡು ಮಾಡ್ಬೇಕಂದು ಅಂಗಡಿ.
ಹ್ಮ್ ಮತ್ತೆ ಎಲ್ಲಾ ಹೆಂಗಾದ್ ವ್ಯವಸ್ಥೆ ಎಲ್ಲಾ ಕರೆಕ್ಟ್ ಆಯತಲ್ಲ ಪೊಲೀಸ್ ವ್ಯವಸ್ಥೆ ಸ್ವಚ್ಛ
ಹಾ ಹಾ ಕರೆಕ್ಟ್ ಕರೆಕ್ಟ್ ಅಣ್ಣ ಏನ್ ಬಾ ತೊಂದ್ರೆ ಏನು ಇಲ್ಲಣ್ಣ.
ಹ್ಮ ಮತ್ತೆ ಜಾಗನು ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕಂದ್ರೆ ಮೆಕ್ಯಾನಿಕಲ್ ಕೆಲ್ಸ ಮಾಡ್ತೀವಲ್ಲಾ ನಾನು ಒಂದ ಇಬ್ಬರಿಗೆ ಕೆಲಸ ಇಟ್ಕೋಬೇಕಂತ ಮಾಡಿದೀನಿ ಹ ಮತ್ತ್ ಅವ್ರನು ಅವ್ರ ಕೇಳಿದನ್ ಕೆಲ್ಸ ಮಾಡ್ತೇನೆ ನಾನು ಕೆಲ್ಸ ಮಾಡ್ತೇನೆ.
ಹಾ
ನಂಗೆ ಎಲ್ಲಾ ಬೈಕ್ ತರ ಬೈಕ್ ರಿಪೇರ್ ಮಾಡೋದು ಸ್ಕೂಟಿ ಆಗ್ಲಿ.
ಮೂ
ಯಾವ್ದೇ ತರ ಟೂ ವೀಲರ್ ಯಾವ್ದ್ ಯಾವ್ದಾದ್ರು ಬರ್ಲಿ ಎಲ್ಲಾ ಕೆಲಸ ಮಾಡ್ತೇನ್ ನನ್ನ ಗಾಡಿದು ಐಲ್ ಚೇಂಜ್ ಮಾಡ್ತೀನಿ ಎಲ್ಲಾ ಪಂಚರ್ ತಿದ್ದದು.
ಅಯ್ಯಯ್ಯೋ
ನೀವಾದ್ರೂ ಪ್ಲಗ್ ಇದ್ರ ಪ್ಲಗ್ ಹಾಕಿಸ್ಥಿರ ಮತ್ತೆ, ಹ ಗಾಡಿಯಲ್ಲಿ ಒಳಗಡೆ ಯಾವ್ದಾದ್ರು ಪಾರ್ಟ್ಸ್ ಕೆಟ್ಟಿದ್ರೆ ಎಲ್ಲಾ ಚೆಕ್ ಮಾಡ್ತೇನಿ.
ಹಾ ಎಲ್ಲ ಪೂರಾ ಬೈಕೇ ಪೂರಾ ಬೈಕಿಂಗ್ ಏನಕ್ಕ ಕಾಣಲ್ಲ ಡೀಸೆಲ್ ತೊಂದ್ರೆ ಅದನ್ನು ಮಾಡಿ ಕೊಡು
ಹಾ ಇಂಜಿನ್ ಕೆಲಸ ಕೂಡಾ ಮಾಡ್ತನಿ ಅಣ್ಣ ಬೈಕ್ ನ ಇಂಜಿನ್ ಕೆಲ್ಸ.
ಹಾ ಇಂಜಿನ್ ಪೂರಾ ಎಲ್ಲ. ಹ್ಮ್
ಏನಿಲ್ಲ ಅಣ್ಣ ಮನೆ ಬಾಡಿಗೆ ಒಂದ್ ತಿಂಗ್ಳ ಏನಿಲ್ಲಾ ಅಂದ್ರ ಒಂದ್ ಐದು ಸಾವಿರ ಬರ್ತದಣ್ಣ.
ಹ್ಮ
ಹ ಮನೆದು ಬಾಡಿಗೆ ಒಂದ್ ಐದು ಸಾವಿರ ಮ ಈ ಕಡೆ ಜಾಗದ್ದುಚಂಡೆ ಅದನ್ನ ಮೂರ್ ನಾಲ್ಕು ಸಾವಿರ ಬರುತ್ತಣ್ಣ.
ಹ್ಮ್
ಹ ಹಿಂಗೆಲ್ಲಾದ್ದೂ ನೋಡೋರಿಲ್ಲಪ್ಪ.
ಇವಾಗ ನೀನ್ ಏನ್ ಮಾಡ್ಕೊಂಡಿದ್ದೀಯಾ.
ಹ
ನೀನ್ ಏನು ಮಾಡ್ಕೊಂಡಿದ್ದೀಯಾ ಇವಾಗ.
ಅವರ ರಿಸಲ್ಟ್ ಚಾನಲ್ ಸಾಂಗ್ ಚಾಟಲ್ಲಿ.
ಹ್ಮ್ ಹಾ ನಮ್ದುಲಿ ಪಾನ್ ಸತ್ತೋಯ್ತಾ ಎಲ್ಲಿ ಊರಲ್ ಐಯ್ತಾ.
ಊರಲ್ಲಿ ಇಲ್ಲಣ್ಣ ಅಲ್ಲೆ ನಾನು ಸ್ಟುಟಗೆ ಹಾಕಿಲ್ಲಣ.
ಸ್ವೀಟೆಗಾ
ಹ್ಮ್ ಇಲ್ಲಿ ಊರಲ್ಲಿ ಏನ್ ನಡೀತಾನ ಬದ್ರೆ ಬರೇ ಉದ್ರಿನೇ ಬೀಳತದ ನೋಡೋಣ ಅಲ್ಲಿ. ನಾವು ಕೊಡ್ತೀನಿ ಪಾ ಈಗ ಕೊಡ್ತೀನಿ ಆವಾಗ ಕೊಡ್ತೀನಿ ಅಂತ
ಹ್ಮ ಹ ಹಾ ಊರಲ್ಲೆಲ್ಲಾ ಜಾಸ್ತಿ ನಮ್ಗೆಲ್ಲಾ ಪರಿಚಯ ಜನ ಇರುತ್ತಲ್ಲ.
ಇಗ ಬರೇ ಐಫೋನ್ ನಾ ನಾ ಏನ ನೀ ರೊಕ್ಕ ಕೇಳಿದೀವ ಅಂದ್ರೆ ನಾನ್ ಊರ್ ಬಿಟ್ಟು ಹೋತಿವ ಅಣ್ಣ ಅಂತಾರೆ.
ಹಾ.
ಹಿಂಗ ಹಿಂಗ್ ಅಂತರ ಅಂತ ಸಿಟಿ ಸುಮ್ ಸಿಟ್ಟಿಲೆ ಆಗಬಿಟ್ಟಿವಿ.
ಹ್ಮ್ ನೀನ ಏನೇನ್ ಮಾರಾಟ ಮಾಡ್ತೀಯ ಅದ್ರಲ್ಲಿ ಶಾಪ್ನಲ್ಲಿ.
ಅದೇ ಅಣ್ಣ ಈಗ ಏನನ ಮ್ ಪಾನ್ ಮಸಾಲಗಳು.
ಹ್ಮ್ ಹ್ಮ್
ಹಾ ಇಂಥವೆಲ್ಲಾ ಕೂಲ್ ಡ್ರಿಂಕ್ಸ್. ಎಲಿ ಎಲ್ ಹ್ಮ. ಹ್ಮ ತಂಪು ಪಾನಿಗೋಳು ಮಾಡ್ತಿವಣ್ಣ ಮತ್ತ ಎಲಿ ಕಟ್ತೀವಿ.
ಹ್ಮ್ ಹ್ಮ್
ಹ್ಮ್ ಹಿಂತವ್ ಮತ್ ಪಾನ್ ಮಸಾಲಗಳು. ಹಾ ಮತ್ತ ಇವ್ ಚಿಪ್ಸಗಳು ಅವೆಲ್ಲಾ ಮಾಡ್ತೇವ.
ಹ್ಮ್ ಹ್ಮ್
ಹ್ಮ
ತ್ತೆ ಸಿಟಿಯಲಿ ಹೆಂಗೆ ಜಾಸ್ತಿ ಹ ಟೂ ವೀಲರ್ ಜಾಸ್ತಿ ಗಾಡಿಗೊಳ ಇದಾವ ಸಿಟಿಯಲ್ಲಿ.
ಹಾ ಟೂ ವೀಲರೇ ಬಾಳ್ ಒಡ್ಯಾಡತಾವ್ ಇಲ್ಲಿ ಜಾಸ್ತಿ ಅಂದುರ್ ಟೂ ವೀಲರೇ ಆಗಿಬಿಟ್ಟವ ಅದರೆ ಎಲೆಕ್ಟ್ರಿಕಲ್.
ಹ್ಮ ಮತ್ತ ಅಲ್ಲೆಲ್ಲಾ ಮೆಕ್ಯಾನಿಕಲ್ ಗ್ಯಾರೇಜ್ ಎಲ್ಲಾ ಜಾಸ್ತಿ ಅದವೇನ್ ಕಡಿಮೆ
ಈ ಅದಾವಣ ಒಂದ ಸಿಟ್ಯಾಗ್ ಏನಿಲ್ಲ ಅಂದ್ರ. ಅ ಹತ್ತ ಹದನೈದ್ ಅದಾವ. ಅಂದ್ರೆ ಗಾಡಿ ಜಾಸ್ತಿ ಅವಲಣ್ಣ ಗಾಡಿ ಗಾಡಿ ಜಾಸ್ತಿ ಅವಲ್ಲ ಅಂಗಡಿ ಮುಂದು ಎಲ್ಲಾ ತುಂಬಿ ತುಂಬಿ ನಿಂತವ ಕೆಲ್ಸಾನೇ ಮಾಡಲಗ್ಯರ ಅವ್ರಿಗೆ ಆಗ್ ಮಾಡಕ ಅಷ್ಟ ಟೈಮ್ ಇಲ್ಲ ಅವ್ರಿಗ ಅಷ್ಟ ಗಾಡಿ ಬರಾತಾವ್.
ಹಾ ಹ ಅಂದ್ರ ಸಿಟಿ ಎಲ್ಲ ಫುಲ್ ದೊಡ್ಡದೈತಿ ಎಲ್ಲಾ ಜಾಸ್ತಿ ಗಾಡಿ ತಿರಗ್ಯಾಡ್ ಅಂದ್ರ ಮೆಕ್ಯಾನಿಕಲ್ ಶಾಪ್ಗಳೆಲ್ಲ ಕಡಿಮೆ ಅದವಂತ್ ಅರ್ಥ.
ಹ್ಮ್ ಹ ಮೆಕ್ಯಾನಿಕಲ್ ಶಾಪ್ಗೋಳ ಕಡಿಮೆ ಅದಾವ ಎಲ್ಲಿ ಮತ್ ಅವರ್ ವಾರ. ಮಾಡೋದನ್ ಬಾಳ ಆಗಲ್ ಅಲಾ ಬಾಳ್ ಗಾಡಿ ಬರಣ ಏನ್ ಮಾಡೋದ ಆಗ್ತದ.
ಹ್ಮ ಅದೇ ಏನಾದ್ರು ಹಿಡದ ಇಟ್ರ ಲಾಭ ಆಗತ್ತ ಅಂತ ಅರ್ಥ ಐತ್ ಇಲ್ಲಿ.
ಹಾ ಇಡಬೋದ ನೋಡಣ ಇಟ್ಟ್ರೂನು ಮಾತ್ರ ನೀ ಒಂದಿನ ನೀವು ಒಂದ ಆ ಒಂದ್ ಪ ಕೂಡಾ ಟೈಮ್ ಇರಲ್ ನಿಮ್ಗ.
ಹ ಅದೇ ನಾನೇ ಸ್ವಲ್ಪ ಲೊಕೇಶನು ನೋಡ್ಬಕ್ ನೋಡ ಅಲ್ಲಿ ಲೊಕೇಶನ್ ನನಗ್ ಯಾವ ತರ ಇರ್ಬೇಕಂತಂದ್ರ. ಅ ಇವಾಗ. ಆ ಬಸ್ಟಾಂಡ್ ಪಕ್ಕ ಇದ್ರೆ ಸ್ವಲ್ಪ ಅನುಕೂಲ ಜಾಸ್ತಿ.
ಹಾ ಹೌದೌದ.
ಹ್ಮ ಮತ್ತ ಬಸ್ ಸ್ಟಾಂಡ್ಗೆಲ್ಲ ಬರ್ತಾರ ಅಲ್ಲೆ ಗಾಡಿ ಹಚ್ಚ ಹೊತಾರ ಅಲ್ಲ ಸ್ವಲ್ಪ. ಜಾಸ್ತಿ ಗಾಡಿಯಲ್ಲ ಅಲ್ಲೆ ತೀರ್ಗ್ಯಡದಲ್ಲ.
ಏ ನೋಡ್ ನೋ ನೋ ನೋಡೋದೇ ಎಲ್ಲ ನಿಮಗೆ. ಎಲ್ಲ ಜಾಗದ ಪಕ್ಕ ನೋಡಿ ಹೇಳ್ತೇನ ನಾ ಬಸ್ ಸ್ಟ್ಯಾಂಡ್ ಬಾಗಲಾಗ್ ಸಿಗದು ಜಾಸ್ತಿ ಈ ಇಲ್ಲಣ್ಣ ಬಸ್ಟ್ಯಾಂಡ್ ಬಾಗಲಾಗ್ ಬರೆ. ಹೋಟೆಲ್ಗಳು ಅವು ಎಲ್ಲ ವ ರೆಸ್ಟೋರೆಂಟ್ಗಳ ಅದಾವ.
ಹ್ಮ್ ಹ್ಮ್ ಆತರ ಇರ್ತಲ್ಲ ಬಸ್ಟ್ಯಾಂಡ್ ಬಾಗಲಾಗ್.
ಹ್ಮ್ ಲಾಡ್ಜು ಇಂತವ್ ಅದವ.
ಅಂದ್ರೆ ಜಾಗ ಹೆಂಗ ಯಾತರ ಇರ್ಬೇಕಂತಂದ್ರೆ ಸ್ವಲ್ಪ ಜಾಗ ಎಲ್ಲ ಸ್ವಲ್ಪ್ ಆ ದೊಡ್ಡದಾಗೆ ಇರ್ಬೇಕು ಸ್ವಲ್ಪ ಜಾಗನು ಒಂದ ಪ್ಲಾಟ್ ಇದ್ರ ನಡೀತ ಅವಾಗ.
ನಾ
ಹ ನನ್ ನನ್ನೆಲ್ಲಾ ಸಾಮಗ್ರಿಗೋಳ ಅದಾವ ಇವಾಗ ಬೈಕ್ ಕೆಲ್ಸ ಮಾಡ ಸಾಮಾಗ್ರಿಗೋಳು ಅದಾವ ಮತ್ತ. ಆಹ ಇಂಜಿನ್ ಐತಿ ಅವಕ ಇಂಜಿನ್ ಐತಿ ಮತ್ತ ಬೈಕ್ ತೊಳೆಯದ ಮೋಟರ್ ಐತಿ.
ಹಾ
ಹ ಮತ್ತ ಬೇರೆ ಬೇರೆ. ಟೂಲ್ಸ್ ಅದಾವ ನನ್ನು ಸ್ವಂತ ಮೂರ್ ನಾಲ್ಕ್ ಬೈಕ್ಗೋಳು ಅದಾವ. ಹ್ಮ್ ಹೊಸದಾಗಿರೋ ಬೈಕ್ಗಳ ಅದಾವ ಮತ್ತೆ ಓ ಮತ್ತೆ ಹೋಲ್ಸೇಲ್ ಅಲ್ಲಿ ಆ ಬೈಕ್ಗಳ ಮಾರಾಟ ಮಾಡತೆ ನಾನು. ಇವಾಗ ಹ ಹ ಸೆಕೆಂಡ್ ಹ್ಯಾಂಡ್ ಬೈಕ್.. ಹ ಸೆಕೆಂಡ್ ಹ್ಯಾಂಡ್ ಬೈಕ್ ಆರ ಮ ಕೆಟ್ಟಿರೋ ಬೈಕ್. ಈ ಕಡೆ ಬಿಟ್ಟಿರ್ತಾರಲ್ಲಾ ನೀನ್ ಎಷ್ಟಾದ್ೂ ಕೊಡ ದುಡ್ಡ ಇಟ್ಕ. ಅಂತ ಕೊಟ್ಟಿತಾರಲ್ಲ ಎಲ್ಲ ಬೇಕೆಲ್ಲ ರೆಡಿ ಮಾಡ್ತನ ರೆಡಿ ಮಾಡ್ಬಿಟ್ಟು ಮತ್ತೆ ಅದೆಲ್ಲ ಮಾರಾಟ ಮಾಡ್ತನಿ.
ಹೌದೌದ ಎನ.
ಹ್ಮ್ ಅಂತವೆಲ್ಲ ಬೈಕ್ಗಳೇ ಏನಾದ್ರೆ ನಿನ್ಗ್ ಬೇಕಾದ್ರೆ ಮತ್ತೆ ಬೇರೆ್ರ ಯಾರ್ಯಾದ್ರರು ಬೇಕಾದ್ರ.
ಹ್ಮ ಹ್ಮ್
ಕೇಳ್ಬಿಟ್ಟು ಹೇಳನಗ ಮತ್ತೆ ಈ ತರ ಸ್ವಲ್ಪ ಜಾಗದ ಬಗ್ಗೆನ ಕೇಳ.
ಹೇಳ್ತನಣ್ಣ ಮತ್ತ ಇವು ಬೈಕ್ನ ಸಿಗತಾವಲ್ಲ ಅಣ್ಣ ನಿಮಲ್ಲಿಿ ಹೋಲ್ಸೇಲ್ದಾಗ.
ಹ್ಮ ಬೈಕ್ ಸಿಗತ ಹೋಲ್ಸ ಅಕನ ಒಂದ್ ಎಂಟತ್ ಬೈಕ್ ಅದಾವ ಇದಾವ ಎಂಟತ್ ಬೈಕ್ ಅದಾವ. ಇವಾಗ
ಹಾ ಹ
ಎಲ್ಲ ಎಲ್ಲಾ ಕಂಡೀಷನ್ಾಗ ಅದಾವ ಇವಾಗ ನೀ ಯಾವ್ ತರ ಬೈಕ್ ಬೇಕು. ಅಂತ ಎಲ್ಲಾ ದೊಡ್ಡ ಗಾಡಿನ ಅದಾವ ಸಣ್ಣ ಗಾಡಿನ ಅದಾವಲ್ಲ ಸ್ಪ್ಲೆಂಡರ್ ಅಪಚ. ಬರ್ತಾವ ಮತ್ತ ಎನ್ ಎಸ್ ಒಳಿ ಬೈಕ್ ಗಳು ಬರ್ತಾವ ಪಲ್ಸರ್ ಬೈಕ್ ಗಳು ಬರ್ತಾವ.
ಸರಿಸ ಅರಿತಾ ಎಲ್ಲಾ ಕೇಳಿದೆ ನೋಡವ. ಹೇಳ್ತನ್ ತ ಜಾಗ ಮತ್ತತ ಗಾಡಿ ಗಿಡಿ ಬೇಕಾದ್ರೆ ಹೇಳ್ತನ್ ತ.
ನಮ್ದೊಂದು ವಾಟ್ಸಆಪ್ ನಂಬರ್ ಅದ ವಾಟ್ಆಪ್ ನಂಬರ್ ಎಲ್ಲ ಬಿಡ್ತಿರ್ತ್ತ ನಮ್ಲ್ ಬೈಕ್ಗಳು ಬಂದು ಎಲ್ಲ. ಎಲಕುವೆ ನಿನ್ನದ್ರಗ ಜಾಯಿನ್ ಮಾಡ್ತೀನಿ. ಫ್ರೆಂಡ್ಸ್ ಎಲ್ಲ ತೋರ್ಸೋದ್ರಾಗ ಎಲ್ಲ ಯಾವ್ಯಾವ ತೋತ್ರೆ ಯಾವ್ಯಲ್ಲ ತಂದ್ಬಿಟ್ಟು ನನ್ಗೆ ಕಾಲ್ ಮಾಡಮ್ಮಲ್ಲ.
ಹ ಆಯ್ತ ಆಯ್ತು ಕೆಲ್ಸದಣನಂದ ಆ ಇಡ್ಲಾ.
ಹಾ ಹೇಳ್ರಿ ಹೇಳ್ರಿ